ನಮಸ್ಕಾರ
ಹ
ನಮಸ್ಕಾರ
ನಮಸ್ಕಾರ
ಹೇಗಿದ್ದೀರಾ
ನಾನು ಚೆನ್ನಾಗ ಇದ್ದೇನೆ ನೀನು ಹೇಗಿದ್ದೀಯಾ
ನಾನು ಚೆನ್ನಾಗಿದ್ದೀನಿ ಏನ್ ಆಹಾರ ಏನ್ ಭೋಜನ ಮಾಡತ್ರಿ
ನಾನು ಅನ್ನದ ಸಾಂಬಾರನ್ನು ಮಾಡಿದ್ದೇನೆ
ಹ್ಮ್ ಇತ್ತೀಚಿಗೆ ಕಾಲೇಜಿನ ಫೋಟೋಗಳ ನೋಡ್ತಿದ್ರೆ ಹಳೆಯ ನೆನಪುಗಳೇ ನೆನಪ ಕ್ಕು
ಅಯ್ಯೋ ನನಗೂ ಹಾಗೆ ಆಗುತ್ತೆ ಕಾಲೇಜು ದಿನಗಳು ಜೀವನ್ದ ಬೆಸ್ಟ್ ಟೈಮ್ ಮನಿಸುತ್ತೆ
ಹೌದು ಮೊದಲ ದಿನ ಕಾಲೇಜ್ಗೆ ಬಂದಿದ್ದು ಇನ್ನೂ ನೆನಪಿದೆ ಎಲ್ಲರೂ ಹೊಸ ಮುಖಗಳು ಸ್ವಲ್ಪ ಭಯವೂ ಇತ್ತು
ನನಗೂ ಮೊದಲ ದಿನ ಯಾರ ಜೊತೆ ಮಾತನಾಡಬೇಕು ಅನ್ನೋದೇ ಗೊತ್ತಿರಲ್ಲ ನಂತರ ನಿಧಾನವಾಗಿ ಎಲ್ಲರ ಜೊತೆ ಫ್ರೆಂಡ್ ಆಯ್ತು
ಮೊದಲ ಸ್ನೇಹಿತರು ಸಿಕ್ಕಿದ ದಿನ ತುಂಬಾ ಸ್ಪೆಷಲ್
ಹೌದು ಕೆಲವರು ಇವತ್ತಿಗೂ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ
ಹ್ಮ್ ಕ್ಲಾಸ್ಗಳಲ್ಲಿ ನಡತಾ ಘಟನೆಗಳು ನೆನಪಾಗಿದೆಯೇ
ಹೇಗೆ ಮರೆಯಬಹುದು ಕೆಲವೊಮ್ಮ ಮೇಲೆ ಲೆಕ್ಚರರ್ ಪ್ರಶ್ನೆ ಕೇಳಿದಾಗ ಯಾರು ಉತ್ತರ ಕೊಡದೆ ಎಲ್ಲರನ್ನು ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡ್ತಿದ್ವಿ
ಹ ಹಾ ಹಾ ಕೆಲವೊಮ್ಮೆ ತಪ್ಪು ತರ ಹೇಳಿ ಎಲ್ಲರನ್ನೂ ನಗಿಸಿದೀವಿ ಆದರೆ ಅದು ಒಂದು ನೆನಪು
ಕಾಲೇಜ್ ಕ್ಯಾಂಟೀನ್ ಕೂಡ ಒಂದು ಸ್ಪೆಷಲ್ ಜಾಗ ಅಲ್ವಾ
ಹೌದು ಕ್ಲಾಸ್ ಮುಗಿದ ತಕ್ಷಣ ಕ್ಯಾಂಟೀನ್ಗೆ ಹೋಗೋದು ಮೊದಲ ಕೆಲಸ
ಟೀ ಕಾಫಿ ಸಮೋಸ ತಿನ್ನುತ್ತಾ ಗಂಟ ಗಂಟಲೆೇ ಮಾತಾಡ್ತಿದ್ವಿ
ಹ್ಮ್ ಎಕ್ಸಾಂಪಲ್ ಕ್ಯಾಂಟೀನ್ ಹ ಮಾತಾಡ್ ರ್ಲಿಲ್ಲ
ಪರೀಕ್ಷೆ ಅಂತರೆ ನೆನಪಾಯ್ತು ಎಕ್ಸಾಮ್ಗೆ ಮುಂಚಿನ ದಿನ ಮಾತ್ರ ಓಧುದು ಅಭ್ಯಾಸ ಹಲವರಿಗೆ ಇತ್ತು
ಹೌದು ನನಗೂ ಹಾಗೆ ಇತ್ತು ನಾನು ಈಗಲೂ ಹಾಗೆ ಮಾಡುತ್ತೇನೆ ಒಂದ ಹೌದು ಒಂದು ದಿನದಲ್ಲಿ ಇಡೀ ಸಿಲೆಬಸ್ ಮುಗಧಾ ಸ್ವಲ್ ಪ್ಲಾನ್ ಮಾಡ್ತಿದ್ವಿ ಕೊನೆಗೆ ಸ್ನೇಹಿತರಿಂದ ನೋಟ್ಸ್ ತೆಗೆದುಕೊಂಡು ಹತ್ತ ನೀನು
ನಾನು ಹಂಗೆ ಮಾಡುತ್ತೇನೆ
ಹ್ಮ್ ಕೆಲವರು ಚೆನ್ನಾಗಿ ಓದಿ ನಮ್ಮ
ನಮಗೂ ಹೇಳಿಕೊಡ್ತಿದ್ರು ಗ್ರೂಪ್ ಸ್ಟಡಿ ಮಾಡಿದ ದಿನಗಳು
ಹ್ಮ ಒದಗ ಮಾತೆ ಹೆಚ್ಚು ಆಗುತ್ತಿತ್ತು
ಹ ಹಾ ಅದು ನಿಜ
ಕಾಲೇಜ್ ಫಸ್ಟ್ಗಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ವಿ
ಡ್ಯಾನ್ಸ್ ಸಿಂಗಿಂಗ್ ಗೇಮ್ಸ್ ಕಲ್ಚರಲ್ ಪ್ರೋಗ್ರಾಾಮ್ ಎಲ್ಲವೂ ತುಂಬಾ ಚೆನ್ನ ಚೆನ್ನಾಗಿರುತ್ತಿತ್ತು
ಸ್ಟೇಜ್ ಮೇಲೆ ಮೊದಲ ಬಾರಿ ಹೋಗಿದ್ದು ನನಗೆ ಇನ್ನೂ ನೆನಪಿದೆ ತುಂಬಾ ಟೆನ್ಷನ್ ಆಗಿತ್ತು
ನಂತರ ಎಲ್ಲರೂ ಚಪ್ಪಾಳೆ ಹೊಡೆದರು.. ಖುಷಿ ಆಯ್ತಾ ಅಲ್ವಾ ಖುಷಿ ಆಯ್ತು ಅಲ್ವಾ..
ಹಾ.. ಹ್ಮ್ ಹೌದು.. ಆ ಆತ್ಮವಿಶ್ವಾಸ ಈಗಲೂ ಉಪಯೋಗ ಆಗ್ತಿದೆ..
ಕಾಲೇಜಿನಲ್ಲಿ ಯಾವ ಸರ್ ಅಥವಾ ಮೇಡಮ್ ನಿನಗೆ ತುಂಬಾ ಇಷ್ಟ..
ನಮ್ಮ ಪ್ರೊಫೆಸರ್.. ತುಂಬಾ ೆಂಷನ್ನಂದ ಹೇಳಿ ಕೊಡ್ತಿದ್ರು ನನಗೂ ಒಬ್ಬ ಮೇಡಮ್ ತುಂಬಾ ಇಷ್ಟ ಯಾವಾಗಲೂ ನನಗೆ ಮೋಟಿವೇಟ್ ಮಾಡ್ತಿದ್ರು ಗೆ ಯಾವ ಪ್ರೊಫೆಸರ್ ಇಷ್ಟ
ನನಗೆ ನಮ್ಮ ಚೋಡಿ ಇಷ್ಟ
ಹ್ಮ್ ಒಳ್ಳೆಯ ಶಿಕ್ಷಕರ ಜೀವನದಲ್ಲಿ ದೊಡ್ಡ ಬದಲಾವಣೆ ರ್ತಾರೆ
ಕಾ ಕಾಲೇಜ್ ಟ್ರಿಪ್ಗೆ ಹೋಗಿದ್ದೀಯಾ
ಹೌದು ಅಂದ್ರೆ ನನ್ನ ಫೇವ್ರೇಟ್ ನೆನ ಫ್ರೆಂಡ್ಸ್ ಜೊತೆ ಬಸ್ ನಲ್ಲಿ ಆಡ. ಮಾಡುತ್ತಾ ಹೋಗಿದ್ದು ಇನ್ನ ನೆನಪಿದೆ ನಿನಗೆ
ನನಗೂ ತುಂಬಾ ನೆನಪಿದೆ ನಾವು ಕಾಲೇಜಿಗೆ ಟ್ರಿಪ್ ಹೋಗುವುದಕ್ಕಿಂತ ಎನ್ ಎಸ್ ಎಸ್ ಎನ್ ಎಸ್ ಎಸ್ಗೆ ಹೋಗುವುದೇ ತುಂಬಾ ನೆನಪಿದೆ ಹೋಗಿರುವುದೇ ತುಂಬಾ ನೆನಪಿದೆ
ಹೌದು ತುಂಬಾ ಮಜಾ ಮಾಡಿದ್ದೇವೆ ಹೌ ನಂದಿ ಹೇಳ ಎಲ್ಲ ಹೋಗಿದ್ದೇವೆ ಆ ದಿನಗಳು ಮತ್ತೆ ಬಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ
ಆ ದಿನಗಳು ಮತ್ತೆ ಬರುವುದಿಲ್ಲ
ಹ್ಮ
ನ ಸೆಮಿಸ್ಟರ್ ನಲ್ಲಿ ಎನ್ ಎಸ್ ಎಸ್ ಸನ್ನು ತೆಗೆದುಹಾಕಿದ್ದಾರೆ
ಹ್ಮ್ ಹ್ಮ ಈಗ ಎಲ್ಲವೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬಸ
ಹೌದು ಹ. ಹ
ಫೋಟೋ ತೆಗೆದು ಜೆರಾಕ್ಸ್ ಕೇಳೋದು ಎಲ್ಲಾರೂ ಸೇರಿ ಊಟ ಮಾಡೋದು ತುಂಬಾ ಮಜಾ
ಆ ದಿನಗಳು ಮತ್ತೆ ಬಂದರೆ ಚೆನ್ನಾಗಿರುತ್ತೆ
ಈಗ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯೂಸಿ
ಹೌದು ಆದರೂ ಕೆಲವೊಮ್ಮೆ ಎಲ್ಲರೂ ಸೇರಿ ಮಾತನಾಡಿದರೆ ಹಳೆಯ ದಿನಗಳು ನೆನಪ ಆಗುತಾವೇ
ಕಾಲೇಜು ನಮಗೆ ಹಓದನ್ನು ಮಾತ್ರ ಕಲಿಸಿಲ್ಲ.
ನಿಜ ಸ್ನೇಹ ಸಮಯದ ಬೆಲೆ, ಜವಾಬ್ದಾರಿ ಆತ್ಮವಿಶ್ವಾಸ ತಂಡದ ಜೊತೆ ಕೆಲಸ ಮಾಡುವುದು ಎಲ್ಲವವನ್ನು,
ಇಂಟರ್ವ್ಯೂ. ತಯಾರಿ ಮಾಡಿಕೊಳ್ಳುವುದಕ್ಕೂ ಕಾಲೇಜು ತುಂಬ ಸಹಾಯ ಆಯಿತು.
ಹೌದು. ಸಮಿನಾರ್ ಪ್ರಾಜೆಕ್ಟ್. ಪ್ರೆಸೆಂಟೇಶನ್ ಇವೆಲ್ಲ ಈಗ ಉಪಯೋಗ ಆಗ್ತಿವಿ.
ಕಾಲೇಜಿನಲ್ಲಿ ಏನಾದರೂ ಬದಲಾಯಿಸಬೇಕು ಅನಿಸು ಅನಿಸತ್ತಾ.
ಆಗ ಸ್ವಲ್ಪ ಇನ್ನೂ ಸೀರಿಯಸ್ ಆಗಿ ಓದ್ಬೇಕಿತ್ತು ಅನ್ಸುತ್ತದೆ ಸಮಯವನ್ನು ಇನ್ನೂ ಹೆಚ್ಚಾಗಿ ಬಳಸಬಹುದಿತ್ತು.
ನನಗೂ ಹಾಗೆ ಅನಿಸುತ್ತೆ ಆದರೆ ಮಾಡಿದ, ತಪ್ಪುಗಳಿಂದಲೇ ನಾವು ಕಲಿತಿದ್ದೇವೆ.
ಖಂಡಿತ ಅದೇ ಜೀವನ.
ಹ್ಮ್
ಈಗ ಜೂನಿಯರ್ಗಳಿಗೆ ಏನು ಸಲಹೆ ಕೊಡ್ತೀಯಾ.
ಮಾರ್ಕ್ಸ್ ಮಾತ್ರ ಅಲ್ಲ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ ಇಂಗ್ಲಿಷ್ ಕಲಿಯಿರಿ. ಹೊಸ ವಿಷಯವನ್ನು ವಿಷಯ. ಗಳನ್ನು ಕಲಿಯಿರಿ ಅವಕಾಶಗಳನ್ನು ಬಳಸಿಕೊಳ್ಳಿ.
ಫ್ರೆಂಡ್ಸ್ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳಬೇಕು.
ಹೌದು ಕಾಲೇಜಿನಲ್ಲಿ ಸಿಗೋ ಸ್ನೇಹಿತರು ಜೀವನ ಪೂರ್ತಿ ನೆನಪಿನಲ್ಲಯೇ ಇರುತ್ತೆ, ತಾರೆ.
ನಿಜ ಕಾಲೇಜು ಜೀವನ ಒಮ್ಮೆ ಮಾತ್ರ ಸಿಗುತ್ತೆ
ಆದ್ದರಿಂದ ಪ್ರತಿಯೊಂದು ಕ್ಷಣಗಳನ್ನು ಖುಷಿಯಾಗಿ ಕಳೆಯಬೇಕು ಮತ್ತು ಒಳ್ಳೆಯ, ನೆನಪುಗಳನ್ನು ಮಾಡಿಕೊಂಡಿರಬೇಕು.
ಇವತ್ತು ಈ ವಿಷಯದ ಬಗ್ಗೆ ಮಾತನಾಡಿದ್ದು ತುಂಬಾ ಖುಷಿ ಆಯಿತು.
ನನಗೂ ಹಾಗೆ ಅನಿಸಿತು ಹಳೆಯ ದಿನಕ್ಕೆ, ಹಳೆಯ ದಿನಗಳೆಲ್ಲ ಕಣ್ಮುಂದೆ ಬಂದವು.
ಹ್ಮ್ ಇದರಿಂದ ನೀನು ಏನು ತಿಳಿದುಕೊಂಡೆ
ನಾನು ಜೀವನದಲ್ಲಿ ಓದುವ ಮುಖ್ಯ ಹಣ ಮುಖ್ಯ ಸ್ನೇಹ ಮುಖ್ಯ ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ.
ಹ್ಮ್ ನಾನು ಅಷ್ಟೇ ಕಾಲೇಜು ದಿನಗಳು ತುಂಬಾ ಮುಖ್ಯ. ಒಮ್ಮೆ ನಾವು ಶಿಕ್ಷಣ ಮುಗಿಸಿದರೆ ಮತ್ತೆ, ಅದಕ್ಕೆ ಹೋಗಲು ಸಾಧ್ಯವಿಲ್ಲ. ಸಮಯ ಮುಖ್ಯ ಎಂದು ತಿಳಿದುಕೊಂಡೆ.
ಕಾಲೇಜು ನಮಗೆ ಓದುವುದನ್ನು ಮಾತ್ರ, ಕಲಿಸಲಿಲ್ಲ ನಿಜ ಸ್ನೇಹ ಸಮಯದ. ಬೆಲೆ ಜವಾಬ್ದಾರಿ ಆತ್ಮವಿಶ್ವಾಸ ತಂಡದ ಜೊತೆ. ಕೆಲಸ ಮಾಡುವುದು ಎಲ್ಲವನ್ನು.
ಹ್ಮ್ ಅದು ನಿಜ ತುಂಬಾ ವಿಚಾರ ಕಳೆದುಕೊಂಡೆವು ಬಹಳ ಸಂತೋಷವಾಗುತ್ತ ನಿನಗೆ.
ಹೌದು ನನಗೂ ಸಂತೋಷವಾಗುತ್ತಿದೆ ಹಳೆಯ ದಿನಗಳನ್ನು ನೀವು ನೆನಪು ಮಾಡಿದ್ದೀರಿ ನನಗೆ ತುಂಬಾ ಖುಷಿ ಆಯ್ತು.
ಏನು ಮಾಡುತ್ತಿದ್ದೀಯಾ ಹೌದು ಬಹಳ ಸಂತೋಷ ಹ ಹ
ನಾನು ಇವ ಇವಾಗ ಇನ್ನು ಭೋಜನವನ್ನು ಮುಗಿಸಿ ಕೂತಿದ್ದೇನೆ
ಹ್ಮ್ ಏನು ಊಟ ಮಾಡಿದಿಯಾ? ಹ
ನಾನು ಅನ್ನ ಸಾಂಬಾರ್ ಮಜ್ಜಿಗೆಯನ್ನು ಕುಡಿದು
ಏನ್ ಸಾಂಬಾರ್ ತಿಂದೆ
ಸರ ವಿ ವಿಧ ವಿಧ ತರಕಾರಿಗಳ ಸಾಂಬಾರ್ ಮಾಡಿದ್ದರೂ ಅದನ್ನು ತಿಂದು ಕೂ ತಿದ್ದೇನೆ
ಹೇಗಿತ್ತು ಸಾಂಬಾರ್
ಸಾಂಬಾರ್ ಚೆನ್ನಾಗಿಯ ಇತ್ತು ಆದರೆ ನನಗೆ ತಿನ್ನಲು ಇಷ್ಟವಾಗಲಿಲ್ಲ ಇಲ್ಲ
ಯಾಕೆ ನಿನಗೆ ತರಕಾರಿ ಇಷ್ಟ ಇಲ್ಲವೇ
ತರಕಾರಿ ಇಷ್ಟವೆೇ ನೀರಿ ನೀರಿನ ತರ ಇತ್ತು ಸಾಂಬಾರ್ ಅದಕ್ಕೆ ತಿನ್ನಲು ಇಷ್ಟವಾಗಲಿಲ್ಲ
ಹ್ಮ್ ಸರಿ ನಾ ನಿನಗೆ ಮತ್ತೊಂದು ಕರೆಯಲ್ಲಿ ಸಿಗುತ್ತೇನೆ ಧನ್ಯವಾದ
ಧನ್ಯವಾದಗಳು
ಹ